ಹಲೋಪ್ಪ
ಹ್ಮ್ ಆರಾಮ್ತ ನೋಡ ನ್ ಮಾಡೋಕಂತ
ಏನೆಲ್ಲಾ ನೋಡಿಲ್ಲ ಸುಮ ಕುಂತಿದ್ದ ಆಟ
ಹದ
ನೀ ಏನ್ ಮಾಡ್ತಾ ಇದೀಯ
ಹೀಗೇನ ನಾವು ಸುಮ್ಕೊತಿದ್ದೀವಿ ದಸರ ಕಡೆ ಒಚಿದ್ದ ಹ್ಮ್ ಆ ನನೆಂತ ಅದಕ್ಕೆ ಲೇಟ್ ಆಯ್ತ ಮಾಡಿಲ್ಲಲ್ಲ ಯಾಕ ಯಾ ಯಾಕೆ ಮಾಡಿಲ್ಲಲ್ಲ ಅಂದು
ಎಲ್ಲ ಡ್ಯೂಟಿಗೆ ಹೋಗಿದ್ದೀವಿ ಪೋಲಿ ಅಂತ ಹಾಕಕ
ಹ
ಹೌದು ಪಫುಲೆ ಅಂತ ಹಾಕಕ್ಕಯ್ಲಿ ಇಲ್ಲಿ ಬೀ ಬಳ ಸೈಡು ಗಂಗಾಗಿ ಜರ ಬಾಳ ಹಾಡಿ ತೋರಕ್ ಗಾಗಿ ಜರ ಓ ನಮಗೂ ಊಟ ಮಾಡಕ್ನ ಟೈಮ್ ಸಿ ಇರಿಲ್ಲ ಹ್ಮ್ ಸೀದಾ ಬಂದು ಹಾಸ್ಟೆಲ್ಲ್ಲಿ ಮಗ್ಬಿಟ್ಟಿದೀವಿ
ಅಲ್ಲಿ ಕೊಡಲ್ಲನ ಊಟ ಮತ್ತ
ಅವ್ ಕೊಡ್ತಾರಣ ಅದೇನ್ ಸಜ್ಜಿ ಇರಲ್ಲ ಊಟ ಸುಮ್ಮ ಗೌರ್ಮೆಂಟ್ ಆದಲ್ಲ ಅವ್ರುದು ಬರೀ ರೊಕ್ಕತ್ ಎಂತಾರ ತೊಳ್ಕೋದ ಲಂಚ್ ಹತ್ತೊಳಗಿನವರು ಸಜ್ ಕೊಡಲ್ ಊಟ
ಹೌದು ಹಂಗಾಗಿ ನಮ್ ಊಟನೂ ಹೋಗಲ್ಲ ಏನ ಹಾಗಲ್ಲಾ ಅಂತ ಸುಮ್ ಹಂಗೆ ಡ್ಯೂಟಿ ಮಾಡ್ತಾ ಮಾಡ್ತಾ ಅಷ್ಟ್ರ ಬಂದಿ ನೋಡೋಣ
ಹೌದೆನು
ಹ್ಮ್
ಹ್ಮ್ ಹ್ಮ್ ಮತ್ತೇನ್ ಬಾಳ ಎಲ್ಲ ಎಲ್ಲಿ ಮುಗಸ್ರರಿ ಎಷ್ಟ ಹಾಕೇವ್ರಿ
ಟಾರ್ಗೆಟ್ ನೋಡೋಣ ನಮ್ದು ಎರನೂರ ಎಂಬತ್ತು ತೈತಿ ನಾವು ಹಾಕದು ಇವತ್ತು ಬರೇ ಒಂದು ನೂರ ಇಪ್ಪತ್ತಕಿವಿ ನೋಡೋಣ ನಾಳೆ ಒಂದಿನ ಆಯ್ತ ನಾ ಡ್ಯೂಟಿ ನಾಳೆ ಒಂದು ದಿನ ಡ್ಯೂಟಿ ಮಾಡಿದರಂದ ಆಯ್ತು ಮತ್ ತ್ತ ಕಾಲೇಜ್ ಹೋಗ್ಬೇಕ್ ಅಂತ ಹೇಳ್ತಾರೆ ಅದನ್ನ ಕಾಲೇಜ್ ಹೋಗ ಬೇಸ್ರ ಬರ್ತಾ ಇದೆಣ್ಣ ಅದು
ಯಾಕ್ ಕಾಲೇಜ್ ಒಂದ್ ದಿನ ಬಿಡ್ಬೇಕಂತನಿ ಒಂದ್ ಎಂಟ ದಿನ ಬಿಡ್ಬೇಕಂತನಿ ಕಾಲೇಜ್
ಯಾಕ
ಜರ ಹಂಗೆ ಮನ್ಸ ಬರ್ತಾ ಇಲ್ಲ ಕಾಲೇಜ್ ಓಡಂಗ ಮನ್ಸ್ ಬರಪತದ ಎಂಟ ದಿನ ಬಿಟ್ನಂದ್ರೆ ಮತ್ ಚೆನ್ನಾಗರ್ತದ
ಹ್ಮ್ ಹೌದಾಣ್ಣ ಹ್ಮ್
ಇದು ಪೋಲಿಯೋ ಹಾಕಿ ಹಾಕಿ ಇದನ್ನು ತಿನ್ನ ಆಕಡಿ ಕಟ್ಟು ತಿರುಹೇಳ್ಬೇಕಲ್ಲ ಅಣ್ಣ ಮೊನ್ನಿ ವಿಸಿಟ್ ಕೊಡ್ಬೇಕು ಅವರು ಬಾಗ್ಲು ಹೊಡಿಬೇಕು ಮತ್ತ ಹುಡುಗುರ್ ಅವರ ಅಂತ ಕೇಳ್ಬೇಕು ಮತ್ ಬಕ್ಲಿಗ್ ಬರಿಬೇಕು ಬಾಳ ರಿಸ್ಕ್ ಆಗೋಣ ಎಲ್ಲಾ ಕೆಲ್ಸ ನರ್ಸಿ ಮಾಡ್ದ್
ಮತ್ತೆ ಎಲ್ಲ ಇ ಮೇಲೆ ಮಾಡ ಕಲ
ಮತ್ತೆ ಮಾಡ್ಲಬೇಕ ಕುಡೋಣ ಇಂಥ ಬರೀ ಅವ ಕಸ ಬಳೋವರಿಗನ ರೊ ರೊಕ್ಕ ಜಾಸ್ತಿ ಇರ್ತಣ ನಮ್ಗ ಅದಕ್ಕಿಂತ ಕಡೆ ಕಡಿಗೆ ನಣ
ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಪೋಸ್ಟಿಂಗ್ ಹಾಕಾರ ಅಂದ್ಮೇಲೆ ಯಾವುದಾದ ನಂತರ ಮಾಡಲೇಬೇಕು ಹ್ಮ್ಮ
ನಮ್ಗ ಒಂದ ಹತ್ ಸಾವಿ ರೂಪಾಯ್ ನಮ್ಗೊಂದ ಹ ಸಾವಿರ ಇದ್ರ ಅವ್ರ ಹದಿನೈದುಾವ ಕಾಗಿ ಇರ್ತಣ ನೋಡ್ಬ್ರ ಕಸುಳ್ಯರು ನಾವು ಓದಿದ್ ಲೆಕ್ಕಯ್ಯ ಲೆಕ್ಕನ ಏನದಣದ್ರ ಅವ್ರ ಮುಂದ
ಹ್ಮ್ ಮತ್ತ ಅದಕ್ಕೆ ಹುಷಾರಾಗಿ. ಇ ಡ್ಯೂಟಿಗನ ಹೋಗಕೋಬಾರ್ದದು ಕರೆಕ್ಟಾಗಿ ಓದಕ್ಕೆಸ ಕರೆಕ್ಟಾಗಿ ದೊಡ್ಡ ಜಾಗ ತಗೊಂಡ್ಬಿಟ್ರ ಆಯ್ತಲ್ಲ ಎಂಬತ್ ಸಾವಿರಕ್ಕೆ ಎಂಬತ್ತ ಒಂದೊಂದ್ ಲಕ್ಷದ ದುಡಿಬೋದಲ್ಲ ನೀ ತಿಂಗಳಕ
ತನ ನೀನ್ ಹೇಳೋದ ಬ ಬರದೋಣ ಈಗಿನ್ ಕಾಲಕ್ಕೆ ಎಲ್ಲೋ ಓತ್ತರ ಹೋಗೋಣ ಜಾಸ್ತಿ ಹಓದಕ್ಕ ಆಗಲ್ಲ ಏನಿಲ್ಲ
ಹೋಗ್ಬೇಕಲ್ಲ ಮತ್ತು ಇದಕ್ಕ ಬೇಡ ಅಂತಿದೆ ದುಡ್ಡು ಬೇಕಂತಿದೆ ಮತ್ತು ಹೆಂಗ ಇಲ್ಲಾಂದ್ರೆ ಹೆಂಗ್ ಬರುತ್ತಳು ಎಲ್ಲಾರ ಸುಮ್ ಒಂದ ಬಿಸ್ನೆಸ್ ಮಾಡ್ಕೊ್ ಬಿಡಲ್ಲ
ನಾ ಅದೇ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ ಇ ತಗೋಣ ನಮ್ಮ ಮನ್ಯಾಗ ಏ ಮಾಡ್ತಿದೆಲ್ಲ ಎಲ್ಲ ನರ್ಸಿಂಗ್ ಮಾಡ ನರ್ಸಿಂಗ್ ಮಾಡುತ್ತ ಮಾಡಿದ್ರ ಅದಕ್ಕೆ ನಾನ. ನರ್ಸಿಂಗ್ ಮಾಡಿಬಿಟ್ಟೆ ನಮ್ಗ ಅಂತ ಮನ್ಸ್ ಬರ್ತಾ ಇಲ್ಲ ಕಾಲೇಜ. ಮಾಡಾ ಬೇಸರ ಆತ್ ಅಣ್ಣ ಏನ್ ಮಾಡಬೇಕಣರ ಬೇರೆ. ಎಕ್ಸಾಮ್ ಸೆನ್ನಾಗಾಗಿ ಬರ್ತಾ ಇದ ನಾವು ಓದ್ಬೇಕಂದ್ರೆಂ ಟೈ್ ಪಾಸ್ ಟೈಮ್ ಪಾಸ್ ಮಾಡ್ಕೋ ಎಲ್ಲಿ ತನ ಬಂದಿವವಿ. ಇವು ನಾಳೆಗೆ ಹೋದಾಮ ನಾಳೆಗೆ ಹೋದಾಮ ತಂಗೆ ಒಂಟ ತಾಣ ಟೈಮು.
ಹ ಟೈಮ್ ವೇಸ್ಟ್ ಮಾಡ್ಬಾರ್ದು ಎಲ್ಲ ಓದ್ತಿರ್ಬೇಕಕ್ ಅವಾಗವಾಗೆಲ್ಲ.
ಹೌದೌದು ಇನ್ನನ್ ನಿಮ್ದನ ಹೇಳೋ್ ಬರೋಬರಿ ಅದಣ.
ಹ ನಮ್ದು ಬಿಸ್ನೆಸ್ ಮಾಡಿವಪ್ಪಾ. ಏ ನಂದಿದೆ ಹೊಲ್ಲ ಬಿಸ್ನೆಸ್ ಟ್ರ್ಯಾಕ್ಟರ್ ಅದ.
ಹೌದಾ ಚಲೋ ಉೋಡೋಣ ನಿಮಗೆಲ್ಲ ನೀವೇನ್ ಒಬರೇ ಇರ್ತೀನ ನೋಣ.
ಹ ನಮ ತಮ್ಮ ೊತ ಇದ್ದಾರ.
ಹೌದಾ ಏನ್ ಮದುವೆ ಆಗಿದ್ದ ಅಣ್ಣ ನಿಮ್ದು. ಹ್ಮ್ಮ ಏನ್ ಬಾಳ ದಿನ ಮ್ಯಲ್ ಕಾಲ್ ಮಾಡಿರಣ ಏನ್ ನನ್ಗ್ ಬಂತಂತ ಮಾಡ್ರೆ.
ಹ್ಮ ಇಲ್ಲ ಹಂಗೆ ಸಮ ಕುಂತಿಂದಪ್ಪಾ ಏನ್ ಮಾಡ್ಕತಾರ ಏನಿಲ್ಲಾ ಅಂತ ಹರು. ಫೋನ್ ಮಾಡಿದೆ ಹ್ಮ ಅದೇ ಸ್ಟೇಟಸ್ ನೋಡಿದೆ ಎಲ್ಲಿ ಏನಪ್ಪ. ಪೊಲಿ ಆಾಕ ಕ ಕೆಲ ಹೋಗದರ ಅಲ್ಲ.
ಹೌದೌದು ಅದೇ ಡ್ಯೂಟಿಗೆ ಹೋಗಿದೀವಲ್ಲ. ಕೆ ಹಾಕಿದೆವಿ ಮತ್ತತ್ ನಿಮ್ಮ ಮನ್ಯಾಗ ಯಾರನ್ನ ಹುಡುಗರು ಅತಾರೆ ಸಣ್ಣ ಹುಡುಗರು. ಮತ್ತ ಪೋಳಿಗೆ ಹಾಕ್ಯರ. ಇಲ್ಲ ಹಾಕಿಲ್ಲ ಅಂದ್ರೆ ಹೇಳೋಣ ನಾನು ಒಂದ ವ. ಕೊಡ್ತೀನಿ ನನ್ನ ಬಲ್ಲಿಿ ಒಂದ ಅದೇ ನೀನ ಒಂದ ಎರಡು ಡ್ರಾಪ್ ಹಾಕಿ ಬಿಡ ಸಾಕು.
ಹ ಅನಲ್ಲಾಕರ. ಬಂದಿದ್ರು ಅವರು ಹಂಗ ನೋಡಿ ಅವರು ಹ್ಮ್ ಹೊರಗತ್ತ ಅವರು. ಬಂದಿದ್ರು ಬಂದಕ್ಕೆ ಸಾಕು ಯಾರ ಬೆಳಿಗ್ಗೆ.
ಹೌದೌದೌದು್ ದಿನ ಮೂರ್ ದಿನ ಆಯತು ನೋಡೋಣ ಈ ಕಂಟಿನ್ಯೂ ಪೋಲಿಯೋ ಹಾಕಕ್. ಮ ಇನ್ನ ಒಂದ್ ದಿನ ನಾಳಗ್ ಒಂದ್ ದಿನ ಲಾಸ್ಟ್ ಆದದ. ಅದೊಂದ ದಿನ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರ ಅಂತ ಅಣ್ಣ ಅದೇ ಸರ್ಟಿಫಿಕೇಟ್ ಒಂದ ಏನ್ ಮಾಡ್ಬೇಕ ಅಣ್ಣ ಅದೊಂದು.
ಅಯದು ಯೂಸ್ ಆಗತ್ತೋ ಸರ್ಟಿಫಿಕೇಟ್ ಇಟ್ಕ ಯಾವ್ದಕಂದು. ಹ್ಮ್್ಮ. ಯಾವ್ದ ಯಾವ್ದ ಯಾವ್ದ್ ಕೊಡ್ತ ಸರ್ಟಿಿಕಟ್ ಇಟ್ಕೊಂಡ್ಬ ಬಿಡ ಸರ್ಟಿಫಿಕೇಟ್ ಯಾವ ಯ.
ಕೊಡ್ತಾರ್ ಬಿಡೋಣ ನಾಳಿಗ್ ನಾವ್ನು ಊರಿಗೆಗ್ ಹೊಂಟಿದೀವಿ ನಾಳಿಗ್ ಬರಲ್ಲ. ಅ ಸರ್ಟಿಫಿಕೇಟ್ ಕೊಡ್ತಾರ ಅಂತ ಅದು ಯಾರ ಯಾರು ಹೇಳಬೇಕು ತಗೋಂತ. ಮತ್ತತ್ ಮೂರ್ ದಿನ ಮಾಡಿ ನಣ ಇನ್ನೊಂದ್ ದಿನ ಮಾಡಿ. ಲ್ಲ ಅಂದ್ರ ಮತ್ ಕೊಡದಿಲ್ಲ ಅಂದ್ರ.
ಹ ಎಲ್ಲ ಕೊಡ್ತಲ್ಲ ಅವರ ರಸ. ಹಕೊಂಬಂದಿರ್ತಾರ ಕ್ಲಾಸ್ ತ ಇಕೊಂಡ್ ನಾಳ ಕೊಡ್ತಾರ. ಹ್ಮ್ ನಲ್ಲ ಭಷಣದ. ಶುಕ್ರದ ನಾಳೆ ಗುರುವಾರ ದಿವಸ ಶುಕ್ರವಾರ.
ಹೌದ ಹೌದು. ನೋಡಣತ್ೋಣ ನಾಳೆ ನಾನಜರ ಅವ್ರಗ ಹೋಗ ಬರ್ಗಕ್. ಹೌದು ನಾಳೆಗೆ ಅದ್ ಸರ್ಟಿಫಿಕೇಟ್ ಒಂದ್ ಇಸ್ಕೊಬೇಕಂತ ಅದಣ ಅದ ಯಾರಿಗ ಬು ಯಾರಿಲ್ಲ ಆಗ್ತಿಲ್ಲ.
ಹ್ಮ್ ಯಾರೇನಲ್ಲಿ ಬಾಯಸಗಸ್ಕೊಂತಳ ನಿಮ್ ದೋಸ್ತರಿಗೆ.
ಅದೇ ಅದ ಹುಡ್ಗರು ಯಾವ್ ಸಜ್ಜವಣ ಅವ್ನು ಸಣ್ಣ ಹುಡುಗರ್ ಉದ್ಯವನ ಹುಡುಗರುಲ್ಲಿ. ಹಕ್ ಮಾತನಾಡ್ಸಣ ಯಾವಾಗ ಜಾಸ್ತಿ.
ಹೌದ..
ಇಏನ್ ಮಾಡ್ತಾ ಪಣ ಇಂತ ಕಾಲೇಜ್ ಹಚ್ಚಿನ. ಹಚ್ಚ ದಿನಾಲ ಏನ್ ಮಾಡಕಕ್ಕಾಗಲಿ ಈಗ ಸುಮದಲೇಬೇಕಕ್ ಮುಂದ್ ಹೋಗಿ ಮುಂದ್ ನೋಡ್ಕೋತ ಹೋಗ.
ಅಷ್ಟೇ ಆದ ದಿವ ಜೀವನಾಗ ಏನ್ಯತ ಮತ್ತ ಯಾವಾಗ ಹಚ್ಚಿಬಿಟ್ಟು ಮುಳ ಗಡೆ ಕಲ ಮುಗತಾನ ಈಗೇನ್ ಮಾಡ್ಕ್ಕಾಗಲ್ಲ
ಸು ನಿಮಗ್ ಬಿಸ್ನೆಸ್ ಮಾಡ್ಕೊತದಂತ ನಂದ ಬಾಳ ಪ್ಲಾನ್ ಇಐತ್ ನೋಡ ನ ಬರೀ ಬಟ್ಟೆ ಸೇಲ್ ಮಾಡ್ಬೇಕಂತ ಬಾಳ ಪ್ಲಾನ್ಐತ್ ನ ಬಿಸ್ನೆಸ್ ಮಾಡಿರಿಂದ
ಮಾಡಾರಬೇಕಿಲ್ಲ ಸುಮ್ಮನೆ ಓಡ್ಬೇಕಂತ ನಾ ನ ಇದಾರೆಪ್ಪ ಹತ್ತು ವರ್ಷದಾಗ ಜಾಬ್ ಯಾವಾಗ ಸಿಗತ್ತ ಅಂತ ಹೇಳಕ್ಕಾಗಲ್ಲ
ಇದು ಕರಿೋಣ ಇದನ್ನ ಜಾಬ್ ಸಿಗ್ಬೇಕಂದ್ರೆ ಮುತ್ತ ಮುದ್ಕ ಆಗ್ಬೇಕತ್ ನನ್ ಅದ್ರಾಗ ಬೇರೆ ನರ್ಸಿಂಗ್ ಆದದಿದ್ದು ಇ ನರ್ಸಿಂಗ್ ಕೋರ್ ಕಂಪ್ಲೀಟ್ ಆಗ್ಬೇಕು ನಾಲ್ಕು ವರ್ಷ ಆತೆ ಐದು ವರ್ಷ ಆಐತ ಯಾರಿಗ ಗೊತ್ತಣೆ ಇದಗ ಫ್ಯೂಚರ್ ನ ಆದಂಂತರಣ ಬಾಳ ಮಂದಿ ಈಗೆಲ್ಲ ಬರರಿ ಎಲ್ಲ ನೋಡ್ ಬ್ರ ನರ್ಸಿಂಗ್ ಏ ಮಾಡೋ ನರ್ಸಿಂಗ್ ಎಲ್ಲ ಆಯ್ತು
ಅವ ಯಾವ ಯಾವದು ಸಿಗವಲ್ದಲ್ಲ ಅ್ರ ಸಲ ಲಾಸ್ಟ ಪ್ರೈವೇಟ್ ಆದ್ರರು ಆಗತ್ತ ಅಂತೇಳಿ ಮಾಡಕತ್ತಾರ ಅಷ್ಟೆ
ಹೌದಣ್ಣ ಇದಣ ಅ್ಬಡು ನಿಮ ಅಣ್ಣ ಬೇರೆ ತರ್ ಜದ್ರ ಅದೇ ಕೊಡ್ತಾರಣ್ಣ ಸಾವಿರಂಗ ಏನಾರ ಕೆಲ್ಸಗ ಹೋದ್ರ ಅಂತ ಬರ ಏನ್ ರಿಸ್ಕ್ ಇರಲ್ಲ ಯಾವದಾರ ಹೋಟೆಲ್ ಅಲ್ಲಿ ಇಲ್ಲಾಂದ್ರ ಬಟ್ಟಿ ಅಂಗಡ ಅವರೇ ಕೊಡ್ತಾರ ಅಣ್ಣ ಒಂದ್ ಹತ್ತು ಹದಿನೈದು ಸಾವಿರ
ಹ್ಮ್ ಮತ್ತೆ ಇಲ್ಲಿ ಅಂದ್ರೆ ಅಲ್ಲಿ ಹೋಟೆಲ್ದಾಗ ಏನಲ್ಲ ಕಸ ಬೆಳದ ಅದು ಇದು ಮಾಡೋದ ಆತ
ಹ್ಮ್ಮ
ತಳಿಯದ ಅವ್ರು ತಗೊಂಡಿದ್ದು ಏನೇನುೋ ಅಷ್ಟ ಏನೋ್ ಮಾಡ್ಕೊಂಡಿರರು ಇಲ್ಲಿ ಏನಲ್ಲ ಎಸಿದಾಗ ಕುಂದರೋದ ತಣ್ಣ ನೀರ್ದಾಗ ಅೂಮದಾಗ ಆರಾಮ್ ಕುಂತ ಆರಾಮ್ ಎಲ್ಲ ಮಾಡ್ಕೊಂಡ
ನಾವವು ಓದಿದಕರ ಸಾರ್ ತಕ ಆಗ್ಬೇಕು ಒಂದ ಒ್ ವರ್ಷಕ್ಕೆ ಅರವತ್ ಸಾವಿರ ರೂಪಾಯಿ ಕೊಟ್ಟು ನಮ್ ಕೊಡೋದ ಎಷ್ಟು ಅಣಪಗಾರ ಹತ್ ಸಾವಿರ ಐದ್ ಸಾವಿರ ಇದು ತಗಂದ್ರ ಏನ್ ಮಾಡ್ಬೇಕೋಣ್ಣ ಅವ್ರ ಮನ್ಸ ಗೌರ್ಮೆಂಟ್ರ ಹೆಂಗ ಹತ ಪ್ರಾವಡ್ದವ್ರಗಾರ ಹೇಗ್ ಹೋಗ್ತದ ಅಂತ ಅವ್ರ ಅದೇ ಪ್ರೈವೇಟ್ ಪ್ರೈವೇಟ್ ಜಾಬ್ ಆದ್ರ ನೋಡೋಣ ಒಂದ್ ಲಕ್ಷ ತನ ಇರ್ತದೆ
ಅದೇ ಹೇಳಕೂತ್ಲ್ಲ ಚಲೋ ಕರೆಕ್ಟ್ಾಗಿ ಓದಿದ್ರೆ
ಗೌರ್ಮೆಂಟ್ ಜಾಬ್ ಆದದ್ರ ಪಾ ನೋಡೋಣ ನಮಗೆಲ್ಲಾ ಪ್ರಾವಟ್ ಕೊಡ್ತಾರ ಅಣ್ಣ ಅದೆ ಒಂದ್ ಹತ್ತು ಸಾವಿರ ರೂಪಾಯಿ ಇದು ಗೌರ್ಮೆಂಟ್ ಜಾಬ್ ಆಗ್ಬೇಕಂದ್ರೆ ಬಾಳ ರಿಸ್ಕ್ ಅದಣ ಈಗನ್ ಕಾಲದ
ಏಗ ಸಿಟಿ ಒಳ್ಗ್ ಹೋಗಬೇಕದಕ್ಕ ಎಲ್ಲ ಬಹಳ ನಿಸಾದದು ಅದಕ್ಕೆ ಕರೆಕ್ಟಾಗಿ ಇವಾಗ ಓದಿ ಬಿಡಬೇಕು ಆಮೇಲೆ ಓದೋಕ್ಕ ಆಗಲ್ಲ
ಹ್ಮ್ೆ ವರ ವರ ಅದ ಆದ ನೀವ್ ಅಂತ ಓದ್ ಓದ್ಬೇಕಂತ ಬಿಟ್ಬುಟ್ರ ಈಗಲ್ಲ ಓದ ಸ್ ಬಿಸ್ನೆಸ್ ಮಾಡ ಗೊತ್ತ ನೋಡೋಣ
ಹ್ಮ್ ಮತ್ತ ಹಂಗಗೆ ಆ ಮತವ ಏನ್ ಮಾಡ್ತವಾಗ ಹೋದಕ್ಕಾಗಲಲ್ಲ ಮನ್ಯಾಗ
ಹಾ ಮದುವ ಆಗಿದೆ ನಿಮ್ದ ಹಂಗೆ ಮದ್ವಿ ಮಾಡ್ಕೊಂಡ್ಂಬ ಬಿಡ್ಬೇಕಲ್
ಮಾಡುವಾಗ ಮಾಡುವಾಗ ಸ್ವಲ್ಪ ಕೆಲ್ಸ ಇದಾವ ಹಂಗೆ ಮನೆ ಕಟ್ಸೋದು ಅದು ಇದು ಬಾಳ ಇದಾವ ಇನ್ನು
ಹೌದಾ ಮದ್ವೆ ಒಂದ್ ಮಾಡ್ಕೊಂಬಿಟ್ರ ಆಯ್ತು ಹಗೆ ನಿಮ್ ಬ್ ಬಿಸ್ನೆಸ್ ನಡಗುತ್ತೆ ಎಲ್ಲಷ್ಟು ನಡಗುತ್ತ ಅದ ಚಾಲ ಇದ್ದಂಗರ್ತ ಅಣ ಏನ್ ಮಾಡಕ್ ಆಗಲ್
್ ಇಡ್ತ ಮತ್ತ ಇವ ಮುರ್ಸ್ಬೇಕಲ್ಲ ಆಮೇಲೆ ಮತ್ತತ್ ಮದುವೆ ಮಾಡ ಟೈಮಗ ಇನ್ನು ಎಂಟತ್ತು ಲಕ್ಷ ಸಾಲ ಆಗುತ್ತ
ಹೌದ ಇದನ್ನು ಬರೋಬರಿ ಅದಣ್ಣ ಏನ್ ಬಿಸ್ನೆಸ್ ತ ಒಂದ್ ವರ್ಷದಾಗಿ ಮುಡ್ಸ್ಬೋದಣ ಹ
ಮಾಡ್ಬೇಕಲ್ಲ ಮತ್ತ ಕೈಲಿಂದ ಜೀವ ಒಬ್ಬನೇ ಒಬ್ಬ ಒಂದೇ ಜೀವನ್ ಮಾಡ್ಬೇಕ ಎಲ್ಲ
ಮಾಡ್ಬೇಕು ೂಡೋಣ ಅದನ್ ಕ್ರಟ್ ಅದ
ಅದು ಸಲ ನ್ ಸಾಲ ಒಂದ ಇದಾಯ್ತ ಅಂದ್ರ ಸಾಕ ಕಡೆ
ಹೌದೌದೌದು ಇದನ್ನ ಬಾಳ ಕತಿಿಗೆ ಬಂದಿರ್ತಣ ಸಾಲ ಸಾಲ ಅಂತ ಅರ್ಧ ಅರ್ಧ ಜೀನ್ ಕ್ಕೆ ಇದರಾಗ ಹೋಗಿರ್ತದೆ ಎಲ್ಲ
ಹ್ಮ್ ಮತ್ತೆ ಅದ್ರಾಗ ಹೋಗ್ಬ ಬಿಟ್ಟದ ಅರ್ ಜೀವನ ಒ ಸಲಹ ಏ ಮಾಡ್ಬೇಕಂತ ಗೊತ್ತಾಯಲ್ಲ ಆಯ
ಹೌದೌದು
ಮತ್ತೇನಣ್ಣ ಊಟ ಗೀಟ ಎಲ್ಲಾ ಆಗಿತ್ ನಿಮ್ದು
ಹ್ಮ್ ಊಟ ಆ್ಯದ ಹ ಕುಂತಿದ್ದ ಸುಮ್ಮ್ ಏನ್ ನೋಡ್ಬೇಕಕ್ ನ್ಲ್ಲ ಅಂತದ
ಅದೇ ನಾನನ್ ನೆನ್ಸಗತ್ನಿ ಅಣ್ಣ ಯಾಕ ಬಾಳ್ದಿನ ಕಾಲ್ ಮಾಡಿದ್ನ ಬಾಳ ದನ್ಲ್ ಕಾಲ್ ಮಾಡಿದ್ ನಂಬರ್ ಹೇಳ್ದ ಹಗೆ ನನ್ಗ ನೆನ್ ಬರಕೊತ್ತ ಹಾ ಇದ್ ನಂಬರ್ ನೋಡಿನಿ ನೋಡಿನ ಅಂತ ಮತ್ತತ್ ನಿಮ್ ವಯಸ್ ಕಂಡ್ಿಡ್ದ ಕಂಡ್ಡದ ನಾನ್ ಮಾತಾಡಿದೆ
ಹ ಮಾಡಿದಪ್ಪ ಏನ್ ಮಾಡ್ತೇ ಮತ್ತೆ ಕೆಲ್ಸದ ನೀವ ಅ ಮಾಡಲ್ಲ
ಕೆಲ್ಸದಾಗಿ ಇರ್ತಲ್ಲಾ ನಾ ಎಲ್ಲಿಂದ ಕಾಲ್ ಮಾಡ್ದನ ಇ ನಿಂದನ್ ಬರೋಬ್ರಿಂದ ಆಯ್ತ್ಗಣ ಸ ಮತ್ತೆ ಏನಣ್ಣ
ಏನ ಎಲ್ಲ ನೋಡಪ್ಪಾ ಸರಿ ಸರಿ ಎಕ್ಸಾಮ್